ಹಲೋ
ಊಟ ಆಯ್ತಾ?
ಹಾ ಆಯ್ತು. ನಿಮ್ದು?
ಹ ನಮ್ದು ಆಯ್ತು
ಹಾ.
ಏನ್ ಮಾಡ್ತಾ ಇದ್ರಿ?
ಈ ಏನಿಲ್ಲ ಸುಮ್ನೆ ಕೂತಿದ್ವಿ.
ಇದು ನಾವು ಮನೇಲಿ ಇನ್ನೇನು ನನ್ ತಮ್ಮ ಒಬ್ಬನೇ ಇರ್ತಾನೆ.
ಹಾ.
ನಾಪ್ಪತ್ತು ದಿನ ಫ್ರೀ ಇರತ್ತೆ.
ಹಾ.
ಅದೇ ಒಂದ್ ಡೈರೀ ಫಾರ್ಮ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ.
ಡೈರಿ ಫಾರ್ಮ್ ಮಾಡ್ತೀರಾ.
ಹ್ಮ್.
ಹ್ಮ ಹ್ಮ.
ಹಾಗಾಗಿ
ಟು ನೀವ್ ಡೇರಿ ಫಾರ್ಮ್ ಮಾಡ್ಬೇಕಂದ್ರೆ.
ಹಾ.
ಹಾ. ನಿಮ್ಮೂರಲ್ಲಿ ಫಸ್ಟ್ ಡೈರಿ ಇರ್ಬೇಕು
ಏನು
ಇದ್ಯಾಾ
ಏನೊ ಏನಿರ್ಬೇಕು? ವಾಯಸ ಕಟ್ಕಟ್ ಆಾಗತದೆ
ಕೇಳ್ತಿಲ್ವಾ?
ಹಾ ಈಗ ಕೇಳ್ತಾ ಇದ್ದದೆ ಹೇಳಿ.
ಹಲೋ
ಹ್ಮ್ ಕೇಳಿಸ್ತಾ ಇದೆ ಹೇಳಿ ಈಗ
ಅದೇ ಫಸ್ಟಟ್ ಹಾಲಿಂಡರಿ ಇದೆ ನಿಮ್ಮೂರಲ್ಲಿ?
ಹಾ ಇದೆ
ಹ್ಮ ಅದಿದ್ರೆ ಅಂದ್ರೆ ಸ್ವಲ್ಪ ಟ್ರಾನ್ಸ್ಪೋರ್ಟೇೇಶನ್ ಎಲ್ಲ ಚಾರ್ಜಸ್ ಉಳಿಯುತ್ತೆ ಅಷ್ಟೇಿಂದ ಏನಿಲ್ಲ ಅಲ್ ಬೇರೆ ಊರಲ್ಲಿದ್ರೆ.
ಹ
ನೀವು ಬೇಗ ಹಾಲ್ ಕರ್ದಬಿಟ್ಟು ಅಲ್ಲಿ ತಾಂಡ್ಬೇಕಾಗತ್ತೆ.
ಹಾ.
ಹಾ ಹಂಗ್ ತಂಡ್ ಹೋಗೋದ್ರಿಂದ ನಿಮ್ಗೆ ಬಾಳ ಸ್ವಲ್ಪ ಟ್ರಾನ್ಸ್ಪೋರ್ಟಷನ್ ಚಾರ್ಜ್ ಜಾಸ್ತಿ ಆಗುತ್ತೆ.
ಹಾ
ಹಂಗಾಗಿ ನಿಮ್ಮ್ ಊರಲ್ಲ ಇದ್ರೆ ಒಳ್ಳೇದು.
ಓ ನಮ್ಮೂರಲ್ಲೆ ಐತೆ.
ಆಯ್ತಾ
ಹಾ
ಈಗ ನಿಮ್ ಬಜೆಟ್ ಎಷ್ಟಿದೆ.
ನಮ್ದು ಒಂದ ಫೈವ್ ಲ್ಯಾಕ್ಸ್ ಇಲ್ಲ ಸಿಕ್ಸ್ ಲ್ಯಾಕ್ಸ್.
ಹಾ
ಅದೆ ಒಷ್ಟುಕ್ಕೂ ಟೋಟಲ್ ಸೇರಾ.
ಅಲ್ಲ ಈಗ ನೀವು ಎಷ್ಟು ಹಸು ಸಾಕ್ಬೇಕಂತ ಇದೀರಾ.
ನಾವೊಂದು ಇಪ್ಪತ್ತು.
ಇಪ್ಪತ್ತು ಹಸು ಮಾಡ್ತೀರಾ.
ಹ್ಮ ಸೈಟ್ ನಮ್ದೇ ಇದೆ.
ಹಾ
ಅಲ್ಲಿಗೆ ಶೆಡ್ ಮಾಡ್ಸ್ಕೊಂಡ್ರೆ ಸಾಕು ಪರವಾಗಿಲ್ಲ.
ಹೌದಾ
ಹು
ಇಪ್ಪತ್ ಹಸು ಸಾಕ್ತೀರಾ.
ಹ್ಮ್
ಈಗ ಅದಿಕ್ಕೆ ಮೇವಿನ್ ವ್ಯವಸ್ಥೆ ಎಲ್ಲ ಏನ್ ಮಾಡ್ಕಂದಿರಾ.
ಮೇವು ನಮ್ದೇ ಒಂದ್ ಐದ್ ಎಕ್ರೆ ಐತೆ.
ಹ್ಮ್
ಅಲ್ಲಿಗೇನೆೇ ಪೇರ್ ಒಂದ ಸ್ವಲ್ಪ ರಾಗಿ ಒಂದ್ ಸ್ವಲ್ಪ ಹಾಕಿದ್ವಿ.
ಹ್ಮ್
ಇನ್ ಸ್ವಲ್ಪ ಸೈಲೇಜ್ ಇಳಸ್ಬೇಕ ಅನ್ಕೊಂಡ್ವಿ.
ಹ್ಮ
ಹುಲ್ಲಿನ್ ಪೆಂಡೆ ಒಂದ್ ಸಾವ್ರ ಇಡ್ ದಿವಿ ಗೊಡನ್ಗೆ. ಹುಲ್ಲಿನ್ ಪೆಂಡೆ ಒಂದು ಸಾವ್ರ ಇಳ್ಸಿವ್ ಗೋಡನಿಗೆ ಕೊಣಲ್ಲೂರ ಆಗಿದ್ದು,
ಹ್ಮ ಹ್ಮ್ ಅಂದ್ರೆ ನೀವು ಹಸುಗೆ ಮೇಯ್ಸಿ ಹೊರಗ್ ಬಿಡ್ತಿರಾ ಅಥವಾ ಕಟ್ಟಿತಗೇನ.
ಇಲ್ಲ ಇಲ್ಲಾ ಕಟ್ಟಿತಕ್ಕಾನೆ,
ಕಟ್ಟಿತಗೇನಾ. ಅಂದ್ರೆ ನಿಮಗೆ ಡೈರಿ ಫಾರ್ಮ್ ಮಾಡೋದ್ರಿಂದ ಎರಡ್ ತರ ಉಪಯೋಗ ಇದೆ.
ಹಾ
ಒಂದು ಮಿಲ್ಕ್ ಇಂದ ಉಪಯೋಗ ಆಗುತ್ತೆ.
ಹ್ಮ ಹಾ
ಇನ್ನೊಂದು ಗೊಬ್ಬರ.
ಹಾ
ಸರಿ ನಾವು ಮೇವಿಗೆ ಇನ್ ಇನ್ವೆಸ್ಟ್ ಮಾಡ್ತರಲ್ಲ.
ಹಾ
ಅದು ನಿಮಗ್ ಗೊಬ್ಬರದಲ್ಲಿ ಬಂದ್ಬಿಡುತ್ತೆ
ಹ್ಮ
ನೀವು ಮಿಲ್ಕನ್ ಬರೋದಷ್ಟು ಪ್ರಾಫಿಟ್
ಹಾ
ಸರ್ನಾ
ಹ
ಈಗ ಇಪ್ಪತ್ತಸು ಮಾಡಿರ
ಹಾ
ಹತ್ತಸು ಹಾಲ್ ಕೊಡಂಗ್ ಮಾಡಿ
ಹಾ
ಇನ್ನು ಹತ್ತುಸು ಅಂದ್ರೆ ಪ್ರೆಗ್ನೆಂಟ್ ಆಗಿರುತ್ ನೋಡಿ
ಹ್ಮ
ಆ ತರ ತ ಸು ಮಾಡಿ
ಹಾ
ಇವನ ಇಲ್ಲ ಅಷ್ಟೊತ್ತಿಗೆ ಅವು ಹಾಲ್ ಕೊಡ್ಬೇಕು ಅವ್ನ ಇಲ್ಲ ಅಷ್ಟೊಗೆ ಇವ ಹಾಲ್ಕೊಡ್ಬೇಕು ಅಂದ್ರೆ ಹಾಲು ನಿಲ್ಲೇಬಾರ್ದು ಒಂದ್ ದಿಸ್ಲು ಒಂದಸ್ಲು ಖಾಲಿ ಇರಬಾರ್ದು ಆತರ ಇದ್ರು ನೋಡಿ ಹ
ಹಾಲಂದೂಹಾ ಅಸುಕೋ
ಹಸು ಕರು ಹಾಕುತಲ್ಲ
ಹಾ
ಅದ ನೀವು ಸಾಕಣ ಅಂತ ಮಾಡಿರ ಅಥವಾ ಬೇರೆ ಕಡೆ ಕೊಡ್ತರಾ
ಇಲ್ಲ ಹೆಣುಗಾರ ಹಾಕಿದ್ರೆ ನಾವೇ ಇಡ್ಕೊಂತೀವಿ
ಹ್ಮ್ ಹ್ಮ್
ಹೋರಿಕರ ಆಗ್ತವ ಅಂದ್ರೆ ಕೊಡ್ತಿವಿ ಬೇಕಾದ್ರೆ
ಹೌದಾ
ಹ್ಮ್
ಈಗ ನೀವು ಯಾವ ಬ್ರ ಇಡ್ತಾರನಂತ ಮಾಡಿದರಾ
ನಾವು ಒಳ್ಳೆ ಹೆಚ್ಚೆ ಪಲ್ಯ ಒಂದ್ ಹದ್ ಹದ್ ಲೀಟರ್ ಕೊಡತಾರ ಯಾವ್ದಾದ್ರು ತರ್ಬದ ಅಂತ ಅನ್ಕೊಂಡಿದೀವಪ್ಪ
ಹಾ ಹಾ
ಯಾವ ತರನ ಅಂತ ಯೋಚನೆ ಮಾಡ್ತಾ ಇದ್ದೀನ
ಈಗ ನೀವು ಒಂದೇ ಹಾಕಿರೆ ಮಿಲ್ಕ್ ಕ್ವಾಲಿಟಿ ಸರಿ ಇರ್ ಬರಲ್ಲ
ಹ್ಮ
ಮಿಲ್ಕ್ ಕ್ವಾಲಿಟಿ ಈಗ ಫ್ಯಾಟ್ ಬರುತ್ತೆ ಗೊತ್ತಾ ಮಿಲ್ಕ್ ಅಲ್ಲಿ ಫ್ಯಾಟು ಎಸ್ ಎನ್ ಎಪ್ ಅಂತ
ಹ್ಮ್ ಹ್ಮ್
ಅದು ಬರೀ ಎಚ್ ಎಫ್ ಒಂದೇ ಬ್ರೀಡ್ ಆದ್ರೆ
ಹ್ಮ್
ಅಷ್ಟು ಕ್ವಾಲಿಟಿ ಬರಲ್ಲ
ಅಂದರ್ ಜೊತೆ ನಮ್ಮೂರಲ್ಲಿ ನಾಕು ನಾಟಿಸಿಕೊಳ್ಳಬೇಕಾ
ಹ್ಮ್
ಅದ್ರ ಜೊತೆಗೆ ಒ್ಮ ಮೂರ್ ನಲ್ಕುಾ ನಾಟಿ ಹಸುಗಳು ಹಾಕ್ಬೇಕಾ
ಹ ಅದೊಂದು ಮತ್ತೆ ಒಂದು ಎರಡು ಎಮ್ಮೆ ಬಫೆಲ್ ಹಾಕಿ ಅಂದ್ರೆ ಬೆಟರ್ ಅನ್ಸುತ್ತೆ
ಹ್ಮ್
ಹ್ಮ್ ಅದ್ ಬೊಫೆಲೊ ಕಡಿಮೆ ಒಂದ್ ಎರಡ್ ಲೀಟರ್ ಹಾಲ್ ಕೊಟ್ರು.
ಹ್ಮ್
ಇದ್ರದ್ದ್ ಅಷ್ಟು ದೊಡ್ಡ ಅಮೌಂಟ್ ಇನ್ಕ್ರೀಸ್ ಮಾಡುತ್ತೆ ಫ್ಯಾಟ್ ಇನ್ಕ್ರೀಸ್ ಮಾಡುತ್ತೆ.
ಹ್ಮ್ ಹ್ಮ್
ಹ್ಮ್ ಅದು ಒಳ್ಳೆ ಫ್ಯಾಟ್ ಬರುತ್ತೆ ಬೋಫೆಲೊದು.
ಬೊಫೆಲೊದು.
ಹ್ಮ್
ಹ
ಒಂದೆರಡು ಬೊಫೆಲೊ ಹಾಕೊಳ್ಳಿ.
ಹ್ಮ
ಮತ್ತೆ ಅಂದ್ರೆ ಒಂದೇ ಬ್ರೀಡ್ ಹಾಕ್ಬೇಡಿ.
ಹಾ
ಒಂದೆರಡು ಜರ್ಸಿ ಒಂದೆರಡು ಹಾಲೋ ಬ್ಲಾಕ್.
ಹ್ಮ
ಒಂದೆರಡು ಬೇರೆಂಗಿರು.
ಹಾ
ಆ ತರ ಮಾಡಿ.
ಹ್ಮ್
ಹ್ಮ್
ಡೆಲ್ಲ
ಹಾ
ಫುಡ್ ಅವ್ಕೆ ಇಂಡಿ ಬೂಸಾ.
ಅದೇ ಮಾಮೂಲಿ ಈಗ ನೀವು ಫೀಡ್ಸ್ ಕೊಡ್ಲೇಬೇಕು.
ಹ್ಮ
ಮಿಲ್ಕ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂದ್ರೆ.
ಹಾ
ಫೀಡ್ಸ್ ಇಂಪಾರ್ಟೆಂಟ್.
ಹಾ ಹೌದು ಅದು ನಿಜಾನೆ.
ನೀವು ಯಾವ ಫೀಡ್ಸ್ ಕೊಡ್ತಿರಾ ಅನ್ನೋದ್ರ್ ಮೇಲೆ ಡಿಪೆಂಡ್ ಆಗುತ್ತೆ.
ಹ್ಮ
ಹ್ಮ್
ಮತ್ತೆ ಅದಕ್ಕೆ ಯನಾದ್ರು ಟಾನಿಕ್ ಗೀನಿಕ್ ಏನಾರು ಹಾಕ್ಬೇಕಾ?
ಹ್ಮ್ ಏನಾದ್ರು ಅವೇನಾದ್ರು ಸುಸ್ತ್ ಆಗುತ್ತೆ ಅನ್ನೋದಿದ್ರೆ ಬಿಸ್ಲಿಗೆ ತೇಗುತ್ತೆ ಅನ್ನೋದಿದ್ರೆ ಮೇವು ತಿನ್ನಲ್ಲಾನ ಆತರ ಇದ್ರೆ.
ಹ್ಮ
ಅವೆಲ್ಲ ಎಲ್ಲಾ ವೀಕ್ಲಿ ಒಂದ್ಸತಿ ಚೆಕ್ ಅಪ್ ಮಾಡಿಸ್ತಿರ್ಬೇಕು.
ಹಾ ಒಬ್ರು ಡಾಕ್ಟರ್ ರೆಕಮೆಂಡ್ ಮಾಡ್ತೀವಿ.
ಹಾ
ಅವ್ರಿಗೆ ಹೇಳಿದ್ರೆ ವೀಕ್ಲಿ ಒನ್ಸು ಬಂದು ಹೋಗ್ತಾರೆ ಏನಾದ್ರು ಎಮರ್ಜೆನ್ಸಿ ಇತ್ತು ಅಂದ್ರೆ ನೀವ್ ಯಾವಾಗ ಹೇಳ್ತಾರೆ ಅವಾಗ್ ಬರ್ತಾರೆ.
ಹಾ ಹಾ
ಹ್ಮ್
ಇ ಸ್ಟೆಡ್ ಎಲ್ಲ ಮಾಡೊಸ್ತಿಗ್ ಎಷ್ಟು ಖರ್ಚಾಗ್ಬಹುದು?
ನೀವು ಇಪ್ಪತ್ ಹಸು ಸಾಕಕ್ ಶೆಡ್ ಮಾಡ್ತಾ ಅಂದ್ರೆ ಒಂದ ಏಳರಿಂದ ಎಂಟು ಲಕ್ಷ ಖರ್ಚಾಗಬಹುದು.
ಹಾ
ಹಾ ಹ್ಮ್
ಪುಲ್ ಕಂಪ್ಲೀಟ್ ಎಲ್ಲ ಸೇರಿಬಿಟ್ಟು.
ಹ ಫುಲ್ ಕಂಪ್ಲೀಟ್ ಈಗ ಅದಕ್ಕೆ ಮ್ಯಾಟ್ ಆಗ್ತಿರಲ್ಲ ನೀವು ಹಸುಗೆ.
ಹಾ
ಮ್ಯಾಟೆ ಒಂದ್ ಲಕ್ಷ ಆಗುತ್ತೆ ಒಂದ್ ಮ್ಯಾಟು. ಹ ಒಂದ್ ಮ್ಯಾಟು ಬಂದ್ಬಿಟ್ಟು ಈ ಕಡೆ ಹಾ
ಹಾ
ಲಾಂಗು ಒಂದು ತ್ರೀ ಫೀಟ್ ಇರುತ್ತೆ.
ಹಾ
ವೈಡು ಒಂದು ಫೋರ್ ಪೀಟ್ ಇರುತ್ತೆ.
ಹಾ ಹಾ
ಅತರ ಇರುತ್ತೆ ಅದು.
ಹ್ಮ್
ಈವು ಒಂದೊಂದು ಹಸಿಗೆ ಒಂದ ಮ್ಯಾಟ್ ಕಂಪಲ್ಸರಿ ಹಕ್ಲೇಬೇಕು.
ಹಾ
ಮೂರ್ ಸಾವ್ರ ಅಂದ್ರೆ ಹತ್ತು ಹಸುಗೆ ಮೂವತ್ ಸಾವ್ರ ಇಪ್ಪತ್ತು ಹಸುಗೆ ಅರವತ್ತು ಸಾವ್ರ.
ಹಾ
ಅಲ್ಲೆ ಅರುವತ್ತು ಸಾವಿರ ಅದಕ್ಕೆ ಬೇಕಾ ಬರೀ ಮ್ಯಾಟ್ಗೆ
ಹ್ಮ್
ಮತ್ ಇವಗೆ ಈಗ ನೀವು ನೀವ್ ಒಬ್ರು ಮೇಟೈನ್ ಮಾಡ್ತೀರಾ ಅಥವಾ ಏನು ಬೇರೆ ಯಾರ್ಗರ ವರ್ಕಸ್ ಇಡ್ತಿರಾ.
ಇಲ್ಲ ಮನೇಲ್ಲೇ ನಾವು ಒಂದ್ ತ್ರೀ ಮೆಂಬರ್ಸ್ ಇದ್ದೀವಿ.
ಹ್ಮ್ ಹ್ಮ್
ನಾವೇ ನೋಡ್ಕೊಳ್ಳೋದು.
ಅ ನಿಮ್ಗೆ ಕೆಲಸ ಎಲ್ ಜಾಸ್ತಿ ಆಗುತ್ತೆ ಅಂದ್ರೆ.
ಹಾ
ಮಿಲ್ಕ್ ಸಕಿಂಗ್ ಮಾಡ್ಬೇಕತ್ತಾ.
ಹ್ಮ್ ಅದಕ್ಕೆ ನಾವು ಅದೇ ಹಂಗ್ ಮಾಡಣ.
ಅದ್ರೆ ಮಿಷನ್ ಇಟ್ಕ ತಿರಾ ಮಿಷನ್ ಇದ್ರೆ ಬೆಸ್ಟ್ ನೋಡಿ.
ಆ ಮಿಷಿನ್ ನೆ ಹಿಡ್ಕೋಬೇಕು.
ಹ್ಮ್ ಈಗ ಮೂರು ಜನದಿಂದ ಮುನ್ನೂರು ಲೀಟರ್ ಹಾಲ್ ಕರಿಯಕ್ ಆಗಲ್ಲ.
ಹಾಅದು.
ಹ ಮಿಷಿನ್ ಇದ್ರೆ ಸ್ವಲ್ಪ ಬೆಸ್ಟ್.
ಹ್ಮ್ ಅದೇ ಮಿಷೀನಲೆ ಏನು ದೊಡ್ಡವು ಚಿಕ್ಕವು ಸಲ ಬರ್ತತಿ ಇಲ್ಲ ಎಲ್ಲಾ ಸೇಮ್ ಕೆಪಾಸಿಟಿ ಏನ.
ಇಲ್ಲ ಇಲ್ಲ ಇಲ್ಲ ಮಿಷಿನ್ ಅಲ್ಲಿ ಬೇಜಾನ್ ತರ ಟೈಪ್ಸ್ ಇದೆ.
ಹಾ
ಅದ್ರಲ್ಲಿ ಕರೆಂಟ್ ಇಂದ ಕರೆಂಟ್ ಇಂದ ಓಡಸೋ ಮಿಷಿನ್ ಇದೆ ಡೀಸೆಲ್ ಇಂದ ಓಡಸೋ ಮಿಷಿನ್ ಇದೆ ಪೆಟ್ರೋಲ್ಂದ ಓಡ್ಸವೂ ಇದೆ.
ಹಾ
ಹಾ ನಿಮಗ್ ನೋಡಿ ಕರೆಂಟ್ ಕನ್ವಿನಿಯೆಂಟ್ ಇದ್ರೆ.
ಹ
ಸುಮ್ನೆ ಎಲೆಕ್ಟ್ರಿಸಿಟಿ ತೋಮ್ಬಿಡಿ ಇಲ್ಲಾ ಕರೆಂಟ್ ಈಗ ಹಳ್ಳಿ ಸೈಡ್ ಒಂದೊಂದು ಹಳ್ಳಿ ಬರಲ್ಲ ಕರೆಕ್ಟಾಗಿ ಸಂಜೆ ಟೈಮೆ ಕರೆಂಟ್ ಹೋಗುತ್ತೆ ಮಾರ್ನಿಂಗ್ ಟೈಮೆ ಅಲ್ಲಿ ಕರೆಂಟ್ ಹೋಗುತ್ತೆ.
ಹು
ಹೌದಾ?
ಹು
ಆತರ ಇದ್ರೆ ಡೀಸೆಲ್ ಮೋಟ್ರರ್ಸ್ ಇದೆ.
ಹು
ಡೀಸೆಲ್ ಇಲ್ಲ ಅಂದ್ರೆ ಪೆಟ್ರೋಲ್ ಇದೆ.
ಹು
ನಿಮ್ದು ಜಾಸ್ತಿ ಹಸುವಾದರೇ ಐದ ಹೆಚ್ ಪಿ ಏಳು ಹೆಚ್ ಪಿ ಆತರ ಅದು ನಿಮ್ಮ ಎಷ್ಟು ಹಸು ಇದೆ ಒಂದೇ ಮೋಡ ಒಂದೇ ಮಿಷಿನ್ ಅಲ್ಲಿ ಮೈಂಟೈನ್ ಮಾಡುತ್ ಇಲ್ಲ ಅಂದ್ರೆ ದೊಡ್ಡ ಮಿಷಿನ್ ತೋಯೋಳಿ.
ಅದು ಬೇಗ ಬೇಗ ಕರೆಯತತ್ತಾ,
ಹು ಬೇಗ ಕರಿಯುತ್ತೆ.
ಹು ಆತರ ಎಲ್ಲಾ ಇದೆ ನೋಡಿ.
ಇಷ್ಟ ಬೀಳುತ್ತೆ ಒಂದು ಮಿಷೀನು?
ಒಂದು ಎಪ್ಪತ್ತ ಸಾವಿರ ಎಂಬತ್ತ ಸಾವಿರ ಬೀಳುತ್ತೆ.
ದೊಡ್ಡ ಮೀಸಿ ನಾವ?
ನಾರ್ಮಲ್ ಏ ಅಂತಾದರೆ?
ನಾರ್ಮಲ್ ಸ್ಟಾರ್ಟ್ ಆಗೋದೆ ಮೂವತ್ತ ಸಾವಿರದಿಂದ ಸ್ಟಾರ್ಟ ಆಗುತ್ತೆ.
ಹು
ಹ
ಅದು ಸಬ್ಸಿಡಿ ಅಲ್ಲಿ ಏನು ಕೊೂಡಲ್ವಾ?
ಸಬಸಿಡಿ ಎಲ್ಲಾ ಲೇಟ್ ಆಗುತ್ತೆ ಸ್ವಲ್ಪ.
ಹೌದ
ಅಂದರ ಸ್ಕೀಮ್ ಬಿಡ್ಬೇಕಾ?
ಹ
ಆ ಸ್ಕೀಮ್ ಬಿಟ್ಟಾಗ ಮಾತ್ರ ತಗೊನಕೆ ಸಾಧ್ಯ ಅದು ಬಿಟರೆೆ ಆಗದೇ ಇಲ್ಲ.
ಇದಕ್ಕೆ ಲೋಡಿಂಗ ಸ್ಯಾಂಕ್ಷನ್ ಮಾಡಲ್ವಾ ಶೆಡ್ ಮಾಡಕ್ಕೆ.
ಶೆಡ್ ಮಾಡಕ್ಕೆ ಆದರೆ ನಿಮಗೆ ಬ್ಯಾಂಕಲ್ಲಿ ಅ ಅಪರ್ ಅಪ್ಲೈ ಮಾಡಿ.
ಹು
ಸ್ಕೀಮ್ ಇದೆ ಈಗ ಅದು?
ಹೌದು.
ಸ್ಯಾಂಕ್ಷನ್ ಮಾಡಬಹುದು.
ಹು
ಅಂದ್ರೆ ಬ್ಯಾಂಕ್ ಅಲ್ಲಿ ಒಂದ ಆ ಟ್ವೆಂಟಿ ಲ್ಯಾಕ್ ಏನು ಸ್ಯಾಂಕ್ಷನ್ ಆಗುತ್ತೆ.
ಹೂ
ಹು ನೀವು ಎಷ್ಟು ಹಸು ಮಾಡ್ತೀರಾ ಅಷ್ಟ ಹಸು ಪರ್ ಎಟ್ಟು ಒಂದ್ ಲ್ಯಾಕ್ ಸ್ಯಾಂಕ್ಷನ್ ಆಗತ್ತೆ.
ಹಾ
ಹಾ
ಹ ಮತ್ತೆ ಹಸಗುನು ಏನೋ ಕಿವಿಗೆ ಇದ್ ಮಾಡಸ್ಬಿಟ್ಟು
ಅದದು -ಅದು ಇನ್ಸೂರೆನ್ಸ್ ಅಂತ.
ಹಾ
ಒಂದ್ಸತಿ ನೀವ್ ಇನ್ಸೂರೆನ್ಸ್ ಮಾಡಿದ್ರೆ ಹಸು ಏನಾದ್ರು ಇನ್ ಕೇಸ್ ಡೆತ್ ಆದ್ರೆ
ಹಾ,
ಅದು ಅಮೌಂಟ್ ಎಷ್ಟ ಇರುತ್ತೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ರೀಫಂಡ್ ಆಯತು ನಿಮಗೆ.
ಹ್ಮ
ಅದು ನೀವು ಗೌರ್ಮೆಂಟ್ ಏನ್ ಅನ್ನಕ್ಕಿಲ್ಲಅಷ್ಟೇ,
ಹಾ, ಹಾ
ನೀವು ಪ್ರೈವೇಟ್ ಡೈರಿಗ ಫಾರ್ ಎಕ್ಸಾಂಪಲ್ ದೊಡ್ಡಾ
ಹಾ
ಹ, ವಲ್ಲಭಾ
ಹಾ,
ಬೇರೆ ಈ ತರ ಲೈಕ್ ಪ್ರೈವೇಟ್ ಡೈರಿ ಇದೆಯಲ್ಲಾ,
ಹಾಂ
ಅದಕ್ಕ ಏನಾರ ಹಾಕಿರ ಅದು ನಿಮಗೆ ಅಪ್ಲೈ ಆಗಲ್ಲ.
ಹಾ,
ಹ್ಮ, ನೀವು ಗೌರ್ಮೆಂಟ ಏರಿ ನಂದಿನಿಗ ಹಾಕಿದರ್ ಮಾತ್ರ ಹಪ್ಲೇ ಆಗತ್ತ ನೋಡಿ.
ಹ, ಸರಿ -ಸರಿ ಹಂಗಿದ್ರೆ.
ಹ್ಮ್, ಅವ್ರು ಮಾತ್ರ ನಿಮಗೆ ಅದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಡ್ತಾರೆ.
ಹ್ಮ್, ಸರಿ ಸರಿ
ಹ್ಮ್, ಇನ್ನಾಏನಾದ್ರೂ ಇನ್ಫಾರ್ಮೇಶನ್ ಬೇಕಾ
ಇಲ್ಲ ಸಾಕು ಹಂಗೇಏನಾದ್ರು ಬೇಕಾದಾಗ ಮತ್ತೆ ಒಂದ್ಸಲ ಕಾಲ್ ಮಾಡ್ತೀನಿ.
ಹಾ ಓಕೆ,
ಹಾ